ಹ ಹೇಳಿ ಮೇಡಮ್ ಹೇಳಿ ಏನು ನಮ್ ಕಡೆಯಿಂದ ಏನ್ ಸಹಾಯ ಆಗ್ಬೇಕಕ್ ನಮಗೆ ಇವಾಗ ಕಟ್ ಕಟ್ ಕೆೇಳ
ಇನ್ ನೀಲ್ಲ ಮಕ್ಕಂತ ಹೇಳಲ್ಲೆ
ಆಯ್ತಿನ ಅದೇ ಮೀನ್ ಹಣಬಂತ
ಹಕ್ಕಿಿನ ದೌಖಾನ ವರ್ಷಂತಂತ
ಹ್ಮ್ ಟ್ಯಾಬ್ಲೆಟ್ ಆವಂತ ದೌಕನ್ಿಗ ಏನ್ ತೋರ್ಸ್ರ ಟ್ಯಾಬ್ಲೆಟ್ ಆಂತ ಕನ ಮೂರ್ ತಿಂಗಳಗ ಹೋಗ್ ಬರ್ಬೇಕಕ್ ಒಂದ್ಸತಿ ಆಹ ದಿನ್ನ ಮೀನಾ ಮೇನ ತತ್ತಿ ಕಂಪಲ್ಸರಿ ತಿನ್ಲೇಬೇಕಂತ ಹ ಅದು ಬೋನ್ ಮ್ಯಾರೋ ಕನ್ಸ ಸರ್ ಅಲ್ಲಿ ಬೋನ್ ಮ್ಯಾರೋ ಕ್ಯಾಂ ಸರ್
ಕ್ಯೂರ್ ಆಗ್ತದ ಅಂತ ಎಲ್ಲ ಒಂದ್ ಫುಲ್ ಪೂರ್ತಿ
ಹ್ಮ್ ಕ್ಯೂರ್ ಆತು ಅಂತೆ ಇನ್ನೊ್ ಸ್ವಲ್ಪದಿಂದ
ಆಮೇಲ್ ಮದ್ುವೆ ಮಾಡ್ತಾರಂತೇನು
ಮದ ನೀ ಚಿಂಂತೆೆ ನ ಇಲ್ಲ ಜಿಂಗಾಲ ಲ ಹು ಹೂ ಜಿಂಗಾಲ ಲ ಹು ಹುಳ
ಅಲ್ಲಲ್ಲ ಈಗ ಎಷ್ಟ ವರ್ಷಗಳ ಅಂದಾಜು
ಆ ಮನಾಗಿದ್ದಾಗ ಇಪ್ಪತ್ತೈದ ಇತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟದ
ಇಪ್ಪತ್ತೆಟ ವರ್ಷನ ಕಳಕ್ಕಿ
ಹ್ಮ್
ನೀವ ಆ ಮನಲಿಂದ ನಿ್ ಮನೆಗ್ ಬಂದ್ ಐದ್ ವರ್ಷ ಐತೆ ನಾ ದನ ಹಾಕಿನಿ
ಎರಡ್ ವರ್ಷ ಯ ಆ ಹ್ಮ ಮತ್ತ ಎರಡ್ ವರ್ಷ ಐತಿ ಈಗ ನಾವವು
ಈ ಮನೆಗ್ ಬಂದ ಎರಡು ವರ್ಷ ಆಯ್ತ್ು ನೀವು ಆ ಮನ್ಗಿರ ಅಲ್ಲ ಆ ಮನ್ಗಿರಕ್ ಇಪ್ಪತ್ತ ಎರಡದ್ದುಂತ ಆ ಎರಡ್ ವರ್ಷದಾಗ ಎಂ
ಆ ಇಲ್ಲಲ್ಲೇ ಇಲ್ಲಲ್ಲೇ ಇಪ್ಪತ್ತೈ ಇಪ್ಪತ್ನಾಾಕ ಇದ್ ಅವಾಗಕಿ ಆವಾಗ ನಮ್ ದೊಡಪ್ಪ ಕೇಳದಾಗ ಆಕಿ ಇಪ್ಪತ್ನಾಾಕಕ್ ಅಂತ ಹೇಳಿದ್ ನಮಮ್ಮ ದೊಡಪ್ಪ ಒ್ಸತಿ ಮಾತಾಡ್ಸಿದಕಿ ಮನೆಗೆ ಕ ಮಾಡ್ಕೋತ್ ನಂದಿದ್ದಿಲ್ಲವ ಕರ್ಸ ಇದನ್ ಮನೆಗೆ ಹುಡ್ಗಿ ಗುಣ ಅಂತೇಬಿಟ್ಟು ಆಕಿ ಬಂದು ಕ ೊ ಏನ್ ಓದಿದಮ್ಮ ಅಂತಂದ್ರೆ ಬಿ ಕಾಮು ಅಂತಂದೇಳು ಯಾಕ ಮುಂದ್ ಓದಕ್ ಇಷ್ಟ ಇರ್ಲಿಲ್ಲಣ ಅದೇ ಸ್ವಲ್ ತಾತಗ ಅರಾಮ ಇರ್ಲ್ರ ಅದಕ್ ಓದಿರ್ಲಿಲ್ಲ ಅಂತಂದಳು ಮುಂದ್ ಕಂಟಿನ್ಯೂ ಮಾಡ್ತೆೇನೆ ಅ ಕಸ ಗಂಡ ಮನಗ್ ಹೇಳರು ಅಂತಂದ್ರ ಹ ಮಾಡ್ತನ್ಿ ಅಂತಂದು ಎಷ್ಟ ಅವಗ ಅಂದ್ರ ಟ್ವೆಂಟ ಟ್ವೆಂಟಿ ತ್ರೀ ಕಂಪ್ಲೀಟೆಡ್ ಟ್ವೆಂಟಿ ಫೋರ್ ಈಗ ಅಂತವು ನೆನಪಾಂತನಗನ ಹ್ಮ್ ಸುಡಿದಾರ್ ಹಾಕೊಂಡ್ ಬಂದ್ಲಾ ಹುಡ್ಗಿ ಚಂದ ಬಂದಿತ್ತ ಎಲ್ಲ
ಈ ಚೂಡಿದಾರಕ್ಕೆಂದ್ರ ಇವತ್ ಚೂಡಿದಾರಕ್ಕೆನಡ
ಇವಾಗ ಜೀನ್ಸ್ ಪ್ಯಾಂಟ್ ಪ್ಲಾಜಾ ಜೀನ್ಸ್ು ಟಿ ಶರ್ಟ್
ಆದದ್ರ ಬಾಳ್ ಕರಗಾಯಿಗಳ ಹಾ
ನೋಡ ಕಗವಲ್ ತಲಂ ಅಕಿ ಫಸ್ಟ್ ಕಾರ್ ಪಕಂಬಂದ ಪೂರ್ತಿ ಕರ್ಫು
ಅಕ್ಕಿ ಬಂಗಾರದಕ ನಳೆನ್ ಕೊಳಾಗ
ಹ್ಮ್ ಅದು ಬಂಗಾರದ
ಹ ಮಮ್ಮಿ ಪಾಪಾವಾ
ಹ್ಮ್ ಆ ಮಮ್ಮಿಗ ನ್ ಚಿಂತ ತಗೋಾರೆ ತ್ತಾಯ್ತು ಆರಾಮಾಮಳಕನ ಏನ್ ಚಿಂತಿಲ್ಲ ಅವ್ರ ಅವಗರ ಆರಾಮ್ ಅದೂ ಅವ್ರ ಅವ್ರ ದೊಡ್ಡಣ್ಣ ಪಿ ಡಿ ಎ ಕಾಲೇಜ್ನಾಗ ಹೋದಾನ ಅವನು ಮೆಕ್ಯಾನಿಕಲ್ ಮಾಡಬಿಟ್ಟು ಈಗ ಜರ್ಮನಿಗ್ ಹೋಗ್ಯನವ ಹ ಆ ಲಕ್ಷ ಲಕ್ಷ ಲಕ್ಷ ಕಳಸಲಗ ಅಂತಂಗಳ ಆಾ ಈಕನ್ ಸಲ್ವ ಈಗ ಮಕ್ಕಳೇ ಮಾಡ್ಕೊೋಗಲ್ಲನ್ ಗೊತ್ತಾ ಅವ ನೆಣತಿಗಿರೋ್ ಅವ ನೆಣತಿ ಇರೋ ಇಷ್ಟು ಅಳತಳ ಅಂದ್ರೆ ನಮ್ ತಂಗಿದ್ ಫಸ್ಟ್ ಲೈಫ್ ಸೆಟಲ್ ಆಗ್ಲಿ ನಮ್ ತಂಗಿಗ ಆರಾಮಾಗ್ಲಿ ನಮ್ ತಂಗಿಗ್ ಮದ್ವಿ ಆದ್ಮ್ಯಾಗೆ ನಮ್ ಮುಂದಿಂದ ಅವ್ರದ ಮದ್ವಿ ಆಿ ನಾಲ್ಕು ವರ್ಷ ಆಯ್ತತ್ ಆ ಮನಯಾಗ ಇದಿದ್ದಾಗ ಆಗಿತ್ತು
ಹ್ಮ್ ಹೌದಿನ ಮಕ್ಕಳಾಗಿಲ್ಲ
ಮಕ್ಕಳೇ ಆಗಿಲ್ಲ ಅವರು
ಅವ್ರ ಅಣ್ಣನ್ರನ ಇಬರು ಏನ್ ಮಾಡಕತ್ತಾರ
ಅವ ಒಬ್ಬ ಒಂದ್ ಜರ್ಮನಾಗ ಮಾಡಕತನ ಇನ್ನೊಬ್ಬ ಒಂದ ಏನು ಮಾಡೇನವ
ಶರ್ ಮೂರ್ ಮಂದಿ ಅಣ್ಣದಾರಲ್ಲ ಆಾಕಿಗನೆ
ಇ ಬಯಲೋಜಿದಾಗ ಒಬ್ಬ ಎಂ ಎಸ್ ಸಿ ಎಂ ಎಸ್ ಸಿ ಮಾಡ್ಬಿಟ್ಟ ದುಡ್ಯಕತ್ತ ನಾವಬವ ಏನಪ್ಪ ಅೇ ಪೊಲೀಸ್ ಹಾಕ್ಲತ ಅಂತ ಹೇಳಿದ್ನಲ್ಲ ಈಗ ಬ್ಯಾಕ್ನಾಗನ ಇಪ್ಪತ್ ಸಾವಿರ ರೂಪಾಯಿ ಕೊಂಟಾನಂತ ಈಗ
ನಿವಗಿದ ಆಕೆಾನ ಏನ್ ಮಾಡ್ಯಣ ಆಕ್ಯರ್ತ ಅನಿಸತದೆ ಪೊಲೀಸ್
ಹ್ಮ
ನೀವ್ ರಾಗು ನಿಮ್ ರಾಗು ತೆ ಮಾತಾಡ ಸೆಲ್ಲ
ನೀತಾಯ್ ಮಾಡ ಉಡಲ್ ಬಿ ಟಂಗನ
ಹ್ಮ್
ತಾಯ
ಈಗ ಆತಾನ ಏನ್ ಬ್ಯಾಂಕ್ೊಳಗೆ ಕೆಲಸ ಮಾಡತ್ತೆ
ಹ್ಮ್ ತಾನೆ
ಹ್ರು ಯಾವಾಗ್ರ
ಮೂರವರೆಗ ಹಂಗ ಬಂದ್ರ ನಾಲ್ಕು ಊರಿಗೆಿಗೆ ಹೋದ್ರ ಅವ್ರು ಒಂತ ಒಂದೇ ದಾಸ ಇದ್ರು ನಮ್ಮ ಯವ ಮತ್ತ ನಿ ಮಾಯಿ ಅಂತ ಚಂದಾಳೆ ಬ ಹಿಂಗ ನೋಡೋಕ ತಗೊೊಂಡಸ ಹೆಂಗಾಗಿದಿಲ್ಲ ಯಾಕೆ ಪೋರಿ ಹಂಗ ಅಂತಾರ ಎಲ್ಲ ಯಾರ ಲ್ಲ ಮ ನಮ್ ಪಪ್ಪ ನಮ್ ಪಪ್ಪ ನಮ್ಮ ಆಯಿ ಬೇಕಕ್ ನಮ್ ಪಪ್ಪ ಏನಂತಾರೆ ಗತ್ತ ಎಲ್ಲಾ ಚೆಂದ ಹೇಳ ಕಪ್ಕೊಂಡ್ ಬಾಳ ಐದ್ ನೋಡ್ ನಿಲಮ್ಮ ಅಂತಾನೆ ಹಂಗ್ ಅಂತಾರೆನಕ್ಕೆ ಹ ಎಲ್ಲಾ ಚಂದಗಿದ್ನಿಲ್ಲಮ್ಮ ಕಪ್ಪಗೊಂಡ್ ಬಾಳಗಿದಿ ಕೂದಲನೆೇ ಹೋಗ್ಯವಿಲ್ಲ ಮ್ಮ ಆಕ ಅಂತ ನೋಡಿ ಅಕ್ಕಿಗೆ ಅಕ್ಕಿಗೆ ಡೈರೆಕ್ಟ್ ಆಗ ಡೈರೆಕ್ಟ್ ಆಗ ಹ್ಮಞ ಆಕೆ ಅದಕ್ಕೆ ಬರಲಾಗಿದ್ದಳು ಇಷ್ಟ ದಿನ ನಾನೇ ಆಕಿಗ ನೋಡಂಗ ಆಗತ್ಂತತ್ ನಮಗ್ ಬಾಳ ಒಂದುವರೆ ವರ್ಷ ಆಗಿತ್ತಲ್ಲಾ ನೋಡಂಗ ಆಗೇತಿ ಅಂತ ಂತಂದ ಹೂ ಅಕ್ಕ ಬಾ ಬಾ ಅಂತಂದಿದ್ದೆ ನಾನು ಇ ಇವ ಬಾರ ಬಡೆ ಅಂತಿದ್ದೆ ದೊಡಪ್ಪ ದೊಡ ಬರ್ತಾರ ಅಂತ ಹೇಳಿದ್ರಲ್ಲ ಬಾಡಕ ಬರೋದು ನಾಳಗ್ ಬಂದ್ ಇವತ್ತೇ ಕೆಲಸ ಅಲ್ಲೇ ಅಂತಂದ ಆಯ್ ಬಾಬಾ ಅಂತಂದ ನಾಯನಲ್ಲಿ ಮತ್ತಂತ
ಹ್ಮ್
ಅಂತ ನಮ್ಮ್ ಅಪ್ಪಾರ ಹ್ಮ ತಟ್ಟಿದತಂಗ ನಮ್ಮ ಹ ಹ ನಾ ನ್ನೋ ಮಾತಾಡತ್ತ ಸುತ್ತಂತು ಹಾಗಿಗ ನೋಡತ ನಿಂಗೆ ಗಲ ಕೈಟ್ಟ ಇ ಇಷ್ಟ ನಗಟದಷ್ಟರ್ ತುಂಬಲ್ಲ ಹೋಗಿ ನಕ್ಕಿನ ಸ ಮುಜಿಪ್ಪ ಪಣೂಡಲ್ಲಂಗ್ಡ ಹೆಂಗ ಗಲು ತಿಟಂಗ ಕ ೋತಾನೆ ಚಿತ್ರ ಹಂಗ ನೋಡ ಪ್ಪ ಹದಿ ವರ್ಷ ಸರಿರಿ ಹೆಂಗ ನೀ ಬಿಡ್ರಿ
ಬೇಕಂತ ಮಾಡಿಲ್ಲಲ್ಲ ಹಗೆ ಹಂಗೆ ಮಾಡತ ಬಿಡ್ರಿ
ಹ
ಮಿಸಿಗಿಸಿ ದಾಡಿ ಗಿಡಿ ಮಾಡ್ಕೊ ಬಂದನ ಕುಕ್ಮಂದ್ ಹಚ್ಕೊಂಡ್ ಇಷ್ಟು ಸ್ಮಾರ್ಟ್ ಕಾಣಗತ್ ಮತ್ತ ಆ ನನ್ ನಗ ಒಂದ ಮೈಂಡ್ ಂಕಿಂಗ್ ಹೆಂಗತ್ತ ಬಾ ಅಲ್ಲ ಈಿ ಕನ್ ಚಲ್ಲ ನೆ ಕಾಣತ್ತಲ್ಲ ಅದು ಕೂಡ ನಿಜ ಹಂಗಗೆ ಉಂಟದನ್ ಈ ಇಷ್ಟ ತೆಂಗ ಮಾಡಳದನ್ ಪಾಪ ಸ್ವಲ್ಪ ಸಂಕಾಳತನ್ ಬೆಳ್ಳಿದ್ರ
ಹ್ಮ್ ಬೆಳ್ ಬೆಳಗ್ ಮಾಡಟ್ರನೆ ಪಪಾಗ
ಹಾರಿ ಚಂದಾಗ ಒಂದ್ ಕಲರ್ ಗಿಿಲ್ಲರ್ ಎಲ್ಲ ಮಾಡ್ಕೊಂಡ್ರಿ ನೋಡಕ ಅದ್ ಚಾವ್ ಹಿಂಗಡ ಹ ಇಷ್ಟ ಕೊಟ್ಟಂದಾರೆ ಅವರು ಮಾತ ೋರಿಗಂಗ ನೋಡ್ತಾರ ಏನವ ಏನ ಸ್ಡಕ ಇ ಮಾಯ ಏನ ಫಸ್ಟ್ ಹೇಳ ಹ್ಮ್ ಆ ಮಜೆ ಇದಗ ಇದಿ ಮಾಡ್ತೀರಿ ಎಂಟ್ರ ಅಂತ ಅವಳ
ಪ ಪಸ್ಟ್ ಜೀವ ಸುಖ ಪ ಶಾಂತಿ ಶಾಂತಿ ಇರ್ಲಕ್ರ ಪಸ್ಕ್ಕಿಗಿಾನ ಮುಂದ ನೋಡ ಹ ಅದು
ಹವ ನೀ್ ನಿಮ್ಮ ಮನೆ ಬಾಳ್ ವಿಚಿತ್ರ ವಿಚಿತ್ರ ಇದ್ದ್ರ ನೋಡ ಎಲ್ಲಾರ
ಆಯ್ ಅವ ಆಯ್ವನ್ ಕೇಳ್ತಾಳ ಈ ಅಕಿ ನಿನ್ ದೊಡ್ಡ ಮಗನಿಗೆ ಮಕ್ಕಳ ಆದವ ಅಂತನ್ ಗೊತ್ತ ಹಿಂಗಿಗ್ ಕೇಳ್ತಾಳ ಹುಡುಗ ಹ ಆಯಕತಳ ಆಂಟಿ
ಯಾಕ ದೊಡ್ಡ ಮಗನ ನಿ ಮಕ್ಳ ಆಗಿದ್ದಿಲ್ಲಾನ
ಆಗಿರಲ್ಲ ಮತ್ತ ದೊಡ್ಡ ಮಗನಿಿಗೆ ಅ ಹೇಳ್ದ್ನಲ್ ಜರ್ಮನಿ
ಅಕ್ಕ್ಯ ಅಲ್ಲಾ ನಿಮ್ಮ ಆಯನೆ ಕತರಾಕಿ ಹ
ಹ್ಮ
ನಾ ಇಲ್ಲ ನಿಮ್ಮ ಆಯಿಗೆ ಅಕ್ಕಿ ಕೇಳಿಲ್ಲಲೇ ನಂದೆ
ಎಂತ ನಿಮ್ಮಯನ ಕೇಳ್ದ ಅವಕಿಗೆ ನಿಮ ದೊಡ್ ಮಗ ಅರಾಮನೆ ನ್ೀ ಹ್ಮ್ ಅವ್ರಲ್ಲೇ ಸೆಟ್ಲ್ ಆಗಿಬಿಟ್ರ ಅಂತಂದ್ರರು ಹನದು ಮೊೆ ಬಂದಿದ್ದ ಒಂದ್ ಹತ್ತು ದಿನ ಅಂತಂದಬಿಟ್ಟಂದ ಏನಾದ್ರೂ ಮಕ್ಕಳ ಆಾಗಿಿಲ್ಲವರೆರಿಗೆ ಹ್ಮ್ ಇಲ್ಲ ಇಲ್ಲ ನನಗನ್ನ ಇಷ್ಟ ಇಲ್ಲಂತ ಹೌದೌದ ಏನ್ರ ಹ ನಾಲಕ್ ಕಾಲಕ್ ತೋರ್ಸ ಸಕ ಸಕಾಲಕ್
ಹ್ಮ್ ಅಕಿ ಆಕಿ ಹೋಗ್ಾಳ ಸೋಷಿ ಗಂಡದ ಮನೆಗೆ ಅಲ್ಲ ಹಸ ಜರ್ಮನಿಗ್ ಹೋಗಳ
ಹ್ಮ ರೀ ಹೋಗೋಳ ಬಟ್ ಮುಂಜಾನ ಸಂಜಿತನ ಕೆಲ್ಸ ಮಾಡ್ತಾನಲ್ಲ ಅಲ್ಲಿ ಜನ ನಮಂಗಿಲ್ಲ ಭಾಷೆನೇ ಬೇರೆ ಆಕಗ ಅರ್ಥ ಆಗಲ್ಲ ಜಾಸ್ತಿ ಓ ಹಾ ಹ್ಮ್ ಹಾ ಅಷ್ಟೇ ಎಲ್ಲಾರೂ ದುಡೋ್ರರಿ ಅಲ್ಲಿ ಯಾಕಿ ಮನೆಗಿರಾಕಗಳ ಅವ ಅರ್ಥ ಮಾಡ್ಕೊಂಬಲ್ಲಗಾರ ಹಳ್ಳಿ ಗುಗ್ಗು ಅಮ್ಮ ಹೆಂಗಜ ಆಕಿ ಈಕಿಂದ ಈಕಿನಂಗೆ ಹೋದಳ ಕಾಮರ್ಸ್ ಮಾಡ್ಬಿಟ್ಟು ಬ ಕಮ್ಮಿ ಹೋದಳ ಜಸ್ಟ್ ಹಳ್ಳಿ ಮುಡಗಿಯದು ತಗಕಿ ಸಿಟಿ ಮಾಡನು ಜೀನ್ಸ್ ಹಾಕು ಶಾರಟ್ಸ್ ಹಾಕು ಅಂತ ಆಗಲ್ಲಕಗಿ ಇನಿಗೆ ಬಗ್ಂತು
ಏ
ಇಷ್ಟ ಆಗವಲ್ತ ಅಟ ತಳಕಿ ಹಾ
ಅದಗ ಇಷ್ಟ ಆಗಲ್ತ್ ಅಂತಕಿ ಚಂದಾಳಲ್ರ ನೋಡಕ
ಹಲಕೋ ಚಂದೋ ನೀ ನೋಡಿದಿಲ್ ಫೋಟೋ
ಹ್ಮ ನೋಡ್ ನೀವಾ
ನೋಡ್ಲಾಕೆಲ್ಲ ಚೆಂದ ಅಡ ಬಟ್ ಈವ ಅಕಿಗೇನು ಹಿಂಗ ಈಗ ಅವ್ರ ನಣ್ಮಕ್ಳ ಮನ ಮನೆ ಅಂದ್ರೇನು ಮಕ್ಳ ಮಾಡ್ಬೇಕು ನಮ್ ಸಂಸಾರ ಬಳಸ್ಬೇಕು ಅಂತ ಅವ್ರಗ ಇರ್ತದ ಈಗ ಅಕಿಗ್ ನಲ್ ಬೋರ್ ಹೊಡಿತದ ತಂಗಿದಿದೆ ನೋಡ್ಲತ್ತನ ಅವ್ರದೇ ನೋಡ್ಲ ತನ ನಂದು ನೋಡವಲ್ಲ ವಾ
ಹ್ಮ್ ಚ
ಹ್ಮ್ ಎಲ್ಲರಿಗಿ ರೊಕ ಹೂಡಿಡ್ತಾನಂತವ ತಮ್ಮ ತಮ್ಮದವ್ರಗ ಇಬ್ರಿಗೆಿ ತಂಗಿಗ ಅಂತ ಹೇಳ್ಬಿಟ್ಟು ನನಗ ಅಂತಂದ್ರ ಹೋಗ್ ದುಡ್ಕೊಂತಿನ ನಿಂದೆ ಅಂತನಂತ ಹಾ ಇಷ್ಟು ಕಲ್ಲನ ಗೊತ್ತದ ಮನಿಜ ಅಂದ್ರ ಹಂಗ ಓದೇನ್ ಬಿಡು ಓದದರ್ದಾಗೆಲ್ಲ ಶಾಣೇ ಬಟ್ ರೊಕ್ಕ ವಿಚಾರನ್ ಬಂದ್ರ ಹಂಗ ರೊಕ್ಕಟ್ಟ ನಾಯಿ ಅಂತಾರ ಲಂಗನ್
ಮಾಡಿದ್ರ ಓ ಪಾಪ
ಮಾದ್ರಗರ ಯಾರ್ ಗೊತ್ತಾರ ಹೋಡಮ್ ಅಂತ ದೊಡ್ಡ ಉಂಟ ಆಾಕಿ ಬರ್ಬೇಕಂದ್ರರುನು ಒಂದ್ಕ್ತ ವೇಟ್ಷಯ್ಯವ
ರಸಲ್ ಬರ್ಬೇಕತ್ರ
ಅವ್ರ ಎರಡ್ ಲಕ್ಷ ಖರ್ಚಚ್ ಮಾಡಿ ವರ್ಷದಾಗ ಹತ್ತು ದಿನ ಬಂದ್ ಓ್ತಾರ ಅವರು
ಅೆ
ಹ್ಮ್ ಅಷ್ಟೇ ಏನೋ ಲಗ್ಣ ಪಗ್ಗಣಿದ್ರ ಏನ್ ಬರ್ಲವ ಅಕಡೆಂದ ಅಕಡೆ ಆಕಿ ಏನಂತಳ ಅಂತ ತುರ್ ತುರ್ತ್ ನಂದ ತಮ್ಮಂದ ತೊಟಲ್ ಕಕ್ ಹೋಗಂಬರ್ರಿ ಅಂಬರಿ
ಹೌದ್ ಮತ ಹೋಗಬಕ್ ಅನ್ಿಸ್ತದವ ಯಾರಿಗ ಹ್ಮ
ಮೈಂಡ್ ಸೆಟ್ ಆಂಗಿ ಬೆಳೆ ಬಂದದ ಮತ್ತೆ ಈಂಗಗ ಇವನ್ ಬೆಳೆದಾನ ಹೋಗಕೆಾಕಿ ಅಡ್ಜಸ್ಟ್ ಆಗಕ್ ಟೈಮ್ ತಗೋತದಲ್ಲ
ಹ್ಮ್್ಮ
ಹಿಂಗ ನೋಡವ ರೊಕ್ಕ ಕಾಸಿ ಪಡ್ಕೊಟ್ರ
ಯಾರ ರಕ್ತದ್ದೇಏನ್ರ ಬಡ ಚಂದ್ರ ಏನು
ಹ್ಮ್ ಅಕ್ಕಕ್ ಮಷ್ಟ ಬೆಲಿಗ್ ಕೊಳ್ಳಕ್ ಹೋದ್ನಂದ್ರ ಮುಗಿ
ಹ ಆಯ್ತ ಆಯ್ತಾವ ಈಡ ನಾವ್ ಊಟಕ್ ಹೋತಿೀವಿ
ಏನ್ ಶೇ ಚಂದ ಮಾಡಡ್ದ ಅಲ್ಲ ಜೀವನ ನಿಜ ಅ್ದ ನನಗಾರ ಒಟ್ಟಿರಕೋತ ನೋಡಿ ನೋಡಿ
ಊಟುಕ ಊಠಣ ಮಾಡಾರಲ ಬ ಇ ಎಂತ ಇಪ್ಪ ತಳಗೆ
ಇನ್ನೆೋಡ ಅನ್ನಾ ಬ್ಯಾಳೆ ಅಟ್ಟ ಅಟೆಯ ಈಗ ಏನು ವೆಜ್ ಪಲಾವ್ ವೆಜ್ ಪಲಾವ್ ತಿಿಂದ ನು ಬಾರತೊಪ್ಪ
ಫೋನ್ ಅಚ್ಚ ಕತ್ತಳ
ಇಡು